ಹಾ
ಕೇಳ್ತದಾ
ಹಾ
ಊಟ
ತ್ತ ಎಂಟು ಊರಿ
ಪಲಾವ್ ಪಲಾವ್ ತತಿ
ಹ್ಮ ಹ್ಮ
ಹ್ಮ ಹ ಹ್ಮ
ಏ ನಮ್ ದೋಸ್ತ ಅಬ್ಬ ಆನ್ಲೆ ರಮ್ಯಾ ವಿಶಾಲ್ ಅಂತ ಈ ದೊಡ ಏನಾಗ್ಯದ ಮೊದ್ಲ ಒಂದು ಅವ್ರ ಮಾತ್ತ ಮಗಳಿಗೆ ರೋಗ್ ಮಾಡ್ತಿದ್ದ ಫಸ್ಟಿಗೆ ಫಸ್ಟ್ ತ್ದಾಗ
ಹಾ
ಅದೇಏನ ಆಗಬಿಟ್ಟದ ಆಮಗ್ ಗೊತ್ತಿಲ್ಲ ಅವನಿಗೆ ಫಸ್ಟ್ ಸೆಮ್ ಆದ್ಮೇಲೆ ಸೆಕೆಂಡ್ ಸೆಮ್ ಊರ್ಗ ಹೋಗಿ ಸೆಕೆಂಡ್ ಸ್ ಮುಗಿಸಿ ರುವಾಗನ ಅವ್ರ ಊರಾಗಿದಾರ ಅವ್ನಿಗೆ ಅವ್ರ ಅವ ಅವಡುಿಗೆ ಅಮ್ಮನು ಮಾ ಅಂದ ಅವಡುಿಗೆ ಅಮ್ಮನ್ ತಮ್ಮಗೆ ಮಾಮಾಗ
ಹಾ ಹಾ
ಚು ಮಾಡಿಟಾರಂತ ಫಸ್ಟ್ ಗೆ ಅಂದ್ರೆ ಮಾತ್ು ಕೊಟ್ಟಿರ್ಲ ಅಂತ ಆಕ ಅವ್ರ ಅ ನಾನ್ ಹೆಂಗೆ ಕೊಡ್ತೀಿ ನನ್ ಮಗಳ ಅಂತ
ಹ್ಮ್
ಪಾಪ ಅವ ಬನ್ಸಿಕಾಯಗಾನ ಸ್ವಲ್ಪ ದಿನ ಆಗಿದೆ ಅಂತಪುರ ನ್ ಸೀರಸ್ ತಗೊಂಡಿರಲ್ಲ ಒಂಥರ ಆಗಿದೆ ಒಂದ್ ಲೆವೆಲ್ಿಗೆ
ಹ್ಮ್
ಈಗ ಮಗದ ಜನ ರತ್ತಿ ಕೂಡನ ಮಾತಾಡ್ತನ್ ಅತ್ತೆ ಗಂಂಡಲ್ಲ ನೋಡಬ ಮತ್ತೆಲ್ಲ ನಡಸಿದೇನ ನ ಇಲ್ಲಲ್ಲಿಸ ಮ್ರೆ ಅವ ಅವರತ ಅಲ್ಲಿ ಜಯ ಅಕ ಫೀಲ್ಡ್ ಮಾಡಣ ಹೆಸರು ಸೇವ್ ಮಾಡಿದ್ದೆ ಜಯ ಹಕ ಶೇವ್ ಮಾಡ್ಯಣ ಅತ್ಯಂತರ ಮಗಮ್ಮತ್
ಹ ಅದ ಆ ಮಾತ ತಲ್ ನಮ್ ಬ ಬ ಏನ್ ತಂಬ ಯಾರ ಹ್ಮ್
ಏನ್ ಮಾತಾಡ್ತಿರ ಬಪ್ಪಂತ ನೀವ್ ಹುಡುಗಾರ್ದ್ದಿನ ಅಷ್ಟ ಇರಲ್ ಮಾತಾಡ
ಬತ್ತೆ ಬರ್ತಾರೆ ಕಡೆ ಹಾ ಬರದನ ಕಡೆ ತಾನೇ ಅಂದ್ರೆ ಇಬ್ರಂಗಗೆಲ್ಲ ಒಬ ಒಬ್ಬ ಒಬ್ಬ್ರಬ್ ಗಂತ ಒಬ್ಬನೇ ಹೋಗು ಅದಕ್ಕೆ ಬಾ ಅವಾಗೆ ತುಂಬಾ ಮತ್ತೆಕ್ ಸುಮ್ನೆ ಈಗ ಮತ್ ಮತ್ತಗ ಬರ್ಬೇಕಲ್ಲ ಮನಸಿಗೆ ನಂದ್ರ ಪೂರ
ಆಚಿಕಾಯಏ ಅಂದ್ರ ದನ್ನ ಮಾತಾಡ್ದ ನಗನ್ ಜೊತೆ
ಯಾಕಂದ್ರ ಏನ ಅವ್ರ ಹುಡುಗರ ಅವವಾನ.
ಹ್ಮ್ ಬ. ಲವ್ ಮಾಡ್ತಿಂದಲ್ಲಾ ಅದೇ ಹುಡುಗಿ ನ್.
ಹಗಿದ್ದ ನೋಂಟಿ. ಎ ಎಡ್ತ. ನಕ್ ಹ್ಮ್
ಮಾಡಳ ವಂತ ನೀ ರತ
ಬಂದ ಲೆಪ್ ಸ್ವಲ್ಪ ಅಣ್ಣ ಕೊಟ್ಟದ
ಮಳೆ ನಾಳೆ ಬರ್ತ ನಿಮ್ ಕಡೆ ಎಂತಾಗ ಈ ಕಡೆ ಬರ್ತ ಮಗನ್
ಯ ಹ್ಮ ಹ್ಮ ಹ್ಮ್ ಹ್ಮ
ಅತ್ತೆ ರ ಆಾಕ್ಯಚ ನ
ಆಾಕೆ ನಿನ್ನೆ ನಿನ್ನೆ ಹ ನಿನ್ನೆ ಯಚಿದ್ದ
ಏನಂತ
ಅದೇ ಒಂಜಿ ಬಿ ತಗಲತ್ತ ಸ್ದ ಬೈ ರೊಕಲ್ಲ ತಂದ ಆಯ್ತ ಹುಡ್ಗಿ ಬಗ್ ಮಾತಾಕ್ದ ಬರೀ ಎರಡ್ಡರ್ಡ್ಡಾಗತ ನಾವ
ಹ್ಮ್
ಬಸಿಕಂಗ
ರೆಡ್ಡರಂದರಾನಗತ
ಮರಿ ರಡ್ಡರ್ಗೆ ರಡ್ಡರ್ ಅನ್ನದು ಅಲ್ಕಮೇದ ರಡ್ಡ ರಡ್ಡ ರಂಗಿ ರಿ ಅಡ್ಡರಂಗಿರಿ
ನಾನೇ ರೆಡರ್ ಆಗಿದ ಅಂದ್ರ ತಮ್ಮ್ ತಂಗಿ ಮನ್ಾಗ ತಂಗಿ ಹಿಂಗಿ ಯಾರಿಗನ್್ ಕೊಡ್ತಿದ್ ನನ್ ಮಗ
ಕ
ಹಂಗೆ ಅನ್ಸ್ತ ಅದ ಕೆಳಾ ನಮ್ಗನ್ ಕೆೇಳಕಿದ ಹಂಗೆ ಅನ್ಸ್ತದದ್ ಮಾಡ್ಬೇಕ ಆ್ತ ಅವಲ್ಲಿವಾಗ ಮೂವಿ ಇದಿದಾಗ
ಹ ಹ್ಮ್ ಹ್ಮ ಹ್ಮ ಮತ್ತ ಆಕ ಆಕಿನ ಬೀದ ಅಕಿ ಮ ಎಂಗಿ ಬೇದಪ್ಪ ಆಯ್ತ ಅೆಳ್ ಬ ನೀ
ಹ್ಮ್ ಈ ವೈಬಾಡ ಅಂತರ್ ವೈರಿ ಅಂತಡಾರ್ ಕುಲಕ್ಕ ಬೈನಿ ಅಂತ ನನ್ನ ಮಗ ಮತ್ತೆ ನಾನು ನಾನ್ ಕುಲಗುರಿಗೆ ಬಯ್ತೆನ ನೋಡಮ್ ಸುಮ್ಮನೆ ಇರ್ತಾನಂತೆ
ಆಕನ್ ತಪ್ಪಿಲ್ಲ ಕಕ್ ಬತಿ ನೀನು ಹಂಗಿಂಗ ಅಂತಕ್ಕತಾನ ಅವನದ ಡಾನ್ ಬಿರಿಯಾನಿಿಗೆ ಲ್ಲ ನೇತಗತಂದ ಬೈಯ ಒಪ್ಪ ಬೈ ನಿ ನಿಗಿ ಬಿೇಡಂತಂದೆ ಬಿಡ ಅದೇ ಬಿಡ ಅಂತ ಸಿಟೀರ್ ಕಟ್ ಮಾಡಿದಾಗ ಹ್ಮ್ಮ ಹ್ಮ್ ಹ
ಏ ನೀನಿಂದ ಆಾಕಿ ಏನ ಮಾಡ್ಕೊಂಡ್ರ ೇಾನ ಬಡಣನ ಅಜ್ಜಿ ಆಾಕಿನೊಬ್ಬ ಕಿನ್ಲಿ ಅಂದ್ರ ನೀನ್ ರೆಡ್ರ್ ಕೋಲಿಕ್ಕೆ ಹಾಕ್ಯ್ ನೀನ್ಕಿನೊಬ್ಬ ಕಿನ್ ಸರ್ ಆಗ ನಾನು
ಹಚ್ಚಿದ ಕಮ್ಮಿ ಅತ್ ಹೇಳ ಮಗ ನೀವ್ ಹಂಗಿರಿ ಹಂಗಿರಿ ಅಂತ
ಇತಾರ ಮತ್ತೆ ಎಲ್ಲರ
ಹ್ಮ ಕೈ ಕೊಡ್ತ ಬರ ನೀವ್ರಲ್ಲ
ನಾೆ ದಡ್ಡರ ಆಗಿದ ಅಂದ್ರ ಮಗ ಈ ಮಾತ ಆಡತನಾನ ಯಾಕ ಮಾಡ್ಬಯ ಯಾಕ ಮಾಡ್ಬೇಕಲ್ಲೇ ಅವನ್ ಜಾತಿಯನ ನಮ್ದ ಜಾತಿ ನ ಅಂತ ತಾನೇ
ಹ್ಮ್
ಯಾರ ಮಕ್ಕಳವರು ಏನಂತಿದ ನಮ್ಮಲಾವ ನೋಡ್ಕಳರು
ಹ್ಮ್ ಹ್ಮ
ಬೇರೆ ಮಾತು ತನಾಗ ನ್ ಯಾರ ಮಗ ಬರ್ತದ ನೋಡ್ಬೇಕಪ್ಪ ಹಿಂದ ಮುಂದೆ ನೋಡ್ಬೇಕು ನಾನ್ ಅದ್ ಮಾಡಿದ ತಪ್ಪ ಅಂತ ಹೇಳಗತಿಲ್ಲ ನಾವು
ಹ್ಮ್ ಹ್ಮ್್ಮ್ ಅಲ್ಲಾ ಅಕ್ಕಿ ಅಂತ ನಡಿದ್ದ ಬಿಡು ನೀವು ಮಳ್ಳಗಳ ಏನ್ ಮಾಡ್ಬೇಕಿ
್ಮ ಅವ್ರ ಮನೆಗ್ ಹೆಂಗ ಹೂ ಅಂತರ್ಲ ಯಾಕೆ ಅವ್ರ ಮ ಅವ್ರ ಮನೆ ಹೆಂಗ ಹೂ ಅಂತಾರ ಹೇಳ
ಹ್ಮ್ ಊನಲ್ಲ ಬಿಡ ಅಲ್ಲ ಮೊದಲೇ ಮತ್ತ ಇಲ್ಲ ಅಲ್ಲ ಬಿಡಪ್ಪ ಸೆಕಂಡರ್ ಮುಗತಲ್ಲ ಸಕೆಂಡ್ ಮುಗ ಆಯ್ತ ನೀ ಮೆಸೇಜ ಆಗ್ಬಡ ಏಬಡತ್ತ ಆಗೇನ್ ತಪ್ಪದ
ಏ ಯಾಕನ್ ತಪ್ಪು ಮಾಡಿದಿ ತಪ್ಪು ಮೊದಲೇ ಮಾಡ್ತೀರಿ ಯಾಕಂಡ ಮೆಸೇಜ್ ಹಾಕದಲ್ಲ ಅಕನ್ ತಪ್ಪನ್ ನಾವು ನಮಲ್ಲಿ ಇರಬೇಕಕ್ ಸ್ಟ್ಯಾಂಡರ್ಡ್ ಐಟ ನಮ್ನಾಗ ಹೆಂಗ ಇರ್ತಾರ ನಾವ್ಲ್ಲಿ ಯಾವ ಲಿಮಿಟ್ ದಾಗ ಕ್ರಾಸ್ ಮಾಡ್ಬಾರ್ದ ಅಂತ
ಹ್ಮ್ ಹ್ಮ್ ಅಲ್ಲ ಅಡಿದ್ರನೆ ಮುಂದ್ ನಾವವು ಹಿಂಗ ಲಗ್ನ ಆತವನಪ್ಪಾ ಎಲ್ಲಾ ಕಿಮಿ ಮಾಡ್ಬೇಕಕ್
ಯವತ್ನೆ ಮಾಡ್ಬೇಕು ಅವೆಲ್ಲಾ ಯಾಕ್ ಮಾಡಬಬೇಕಕ್ ಸುಮ್ ಅವ ಅಂದ್ರೆ ಚಟಕ್ ಮಾಡಾ ನನ್ಗ್ ಹಂಗೆ ಅನಸ್ಸತ ನೋಡಪ್ಪಾ ಚಟಕ್ ಮಾಡ್ಯಾಳ ಅಂತ
ಕೆಟಕ ಮಾಡಳ ಮತ್ತೆ
ಮತ್ತ ಹುಡುಯರು ನಮ್ ಬಂದ ಎರಡ್ಯರ್ ಮಂದಾಗ ನ ಇದು ಮಾಡಕ್ ಬಿಟ್ಟಿದಂಗ ಅವ್ರು ಕರಲ್ಲ ಅಪ್ಪ ಎಲ್ಲಾರ್ದು ಮರ್ಯಾದೆ ಹತದಕನೊಬ್ಬ ಇನ್ಸಲ್ಲ ಅಂದ ಸುಮ್ರ ಎಲ್ಲಾ ಈಗ ನೋಡ ಅವ ಬೈತಾನ ಮಗ ರ ಎಿ ಸೀದ್ರೆ ಬೈತಾನ ಬೈಸ್ಕೊಂಡಂದ ನ ದೋಸ್ತರ ಅಂತ
ಹ್ಮ ಅಲ್ಲ ಮಾಡನಿಗೆ ಮೊದ್ಲೇಲ ಮಾಡ ಮುಂದಿನಗೆ ಮಾಡಿದ ಲಗವತನ್ನು
ಇಲ್ಲ ಅಷ್ಟ ಇತ್ತಲ್ಲಾ ನೀ ಏನ್ ಮರ್ಯಾದೆ ಬೇಡ ಏನ್ ಬೇಡ ಅಂದ್ರೆ ಹ್ಮ್ ಕರ್ಕೊಂಡ್ ಓಡೆ ಬಿಡ್ಬೇಕು ಹ್ಮ ಒಂದ್ ಎರಡು ನಾಕು ದಿನ ನಾ ಒಂದ ತಿಂಗಳು ಎರ ತಿಂಗಳು ಬೈದಾಗ ಮಾಡ್ತಾರೆ ಸುಮ್ಮಾಗಿ ಹ ಹೊಡ್ತ ತಾನೇ
ಹ್ಮ್
ಅದು ಕೊಟ್ಟು ಕೊಟ್ಟಡರೆಕ್ಟ್ ಹಾಕಿ ಬಯಿ ಆಗ್ಬೇಕು ಎಲ್ಲ ಏ ಏನ್ ಮಾಡ ಮುಗಿಸಲ್ಲ ಎಲ್ಲ ಗಂಡ ಅಂತೆ ಮಾಡದು ಲ್ಲ ಮಾಡಿ ಮುಗಿಸಾನ ಕರ್ಕೊಂಡ್ ಓಡೋಗ್ ಬಿಡಬು ಮತ್ತ ಆಯ್ತು ಕರ್ಕೊಂಡ್ ಓಡೆೋಗ್ಬ ಬಿಡ್ಬು ಈಗ ಅವ್ರ ಮನೆಗ್ ಹಂಗ ಅಂತಾರ ಮನೆಗೆ ಹಿಂಗ ಅಂತಾರ
ಹ ಹಚ್ಚ ಭೇಟ ನೀ ನನ್ ಮಾತೆಗೆತ ಪನ ಮುಗ
ಯದಕ್ ಮಾಡೋ ಆಗ್ಲಾರ್ದು ಗೊತ್ತಿರ್ತಾವ ಎದಕ್ ಮಾಡಕ್ ಹೋಗಬಬೇಕಂತಾವ
ಹ್ಮ ಅವನ್ ಸಲ ಪನಾಚಿಕಿ ಮೆಸಾಕಲ ಮೆಸಾ ಕಿ ಹೆಂಗಿದಿ ಹೆಂಗನ್ ಆಕೇಶ್ ಅಂತ ಕೇಳತ್
ಅಕ್ಕಿ ಅಕ್ಕಿ ನೋಡು ಈ ತಂದೆಲ್ಲಾ ಮದ್ವಿ ಆಗ್ಯಿದೆ ಮದ್ೆ ಹಾಕ್ಬೋದದ ಈಗ ಅವ್ರು ಇವರು ಹುಗಾರರಿಗೆ ಫನ್ ಹಚ್ಚಿ ಒ ಬಕ ಹುಡುಗರ ಫ್ರೆಂಡ್ ನ್ ಹಚ್ಚಿ ಮುಳಗ ಹಂಗಾನ ಹೆಂಗಿಲ್ಲ ಆಗ್ಬೇಕುನ್ ಮತ್ತಬ್ಬ ಮತ್ತ ಬ್ಬ ಆದ್ಮೇಲೆ ನಿಮಗೆ ಹಾಕ್ಬೇಕು ಎಲ್ಲ ಮದ್ ಆದ್ಮ್ಯಾಗ ಗಂಡ ಗೊತ್ತಾದ ಒಂದಿನ ಮೆತ್ತ ಹೊಡಿತಾನ ಗೊತ್ತತ್ವ
ಹ್ಮ ಹ್ಮ್
ಇನ್ ಬಿಸಸ್ಲಕ್ ಹೊತ ನಾನ ಇವನಗವತ್ತು ಕಾಲ್ ಮರು ತುರ್ಗ್ ಕಳಸ್ತಾನ ಕಾಲ್ ಮರ್ ಕೊಳ್ಳಗ ಕಳಸ್ತಾನ
ಎಂತ ಐತಿ ಆನೇ ತಿಂಡಿಪ್ಪಾ ಆಕನ ಸುಮ್ಮರ ಬುಟ್ಟ ಆ ಕಡೆ ಹೆಂಗಿದರ ಬ ಬಿಟ್ಟಲ್ಲಾ ಆಡೆ ಅರಾಮಡ ಪ ಅಂತ ಇ ಮಾಡಲ್ ಯಾಕೆನು
ಹ್ಮ್
ಮತ್ ಮಸದಕಿದೆ ಹೆಂಗಾನ ಹ
ಇಲ್ಲ ಅವ ಬೇರೆ ಜಾತಿ ಆಾಕಿ ಬೇರೆ ಜಾತಿ ಬಂದ್ ನಮಗ್ ನ್ಯಾಯ ಮಾಡಂದ್ರ
ನನಗೆ ಮೆಟ್ಲು ಬಿಡ್ತರಲ್ಲಿ
ಹ್ಮ ನಮ್ ಹೊಡಿತಾರ ನೀ ಎಲ್ಲ ಇಲ್ಲಿ ಹೋದೋ ಏನಂತಾರ ಆಯ್ತ ನಿ ಮಕ್ಕಾಳಲ್ಲಪ್ಪ ನೀ ಮಕ್ಕ ಕ ಕುರು
ಹ ಹ ಮತ್ತೆ ಬರ ಮಾತಾಡಕ್ಕೆ
ಎಲ್ಲೇ ಹೊಡ್ಕೊಂಡ್ರಂತ ಹಂಗಾತ
ಹ್ಮ್
ಲ್ಲ ಅಲ್ಲಿ ಎಲ್ಲನ ನ್ಯಾಯ ಮಾಡಕ್ ಹೊದಾಗ ಅವ್ರಪ್ಪಕ್ಕಕಂತಾರೆ ನಿಂದ ಏನ್ ಹೇಳ್ತ್ಯೂ ನಿನ್ ಮಗಳೇ ಯಾವನ್ ಜೊತೆನೊ ಒಡಗಳ ಏನೇನ್ ಬಂದಿದೆ ಹೇಳಕ್ಂತಾರ ಅಂತಾರಿಲ್ಲ.
ಅಲ್ಲ ಅದು ಸೆಕೆಂಡ್ ಇಯರ್ ಆ ಬಿಟ್ಟಿರಲ್ಲ ಆಯ್ತು ಸೆಕೆಂಡ್ ಇಯರ್ಗ ಆಯ್ತು ಮುಗಿತ್ ಎಲ್ಲಾ. ಮುಗದ್ ಮೇಲೆ ಬಿಡ್ ಸುಮ್ನೆ ಅಗಬಿಟ್ಟೆ ಮತ್ತ
ಏ ಯಾವ್ ಮುಗಸಿಲ್ಲಲ್ಲೇ ಅವ್ರು ಎಲ್ಲಿ ಮುಗಸ್ರ ಹೇಳ ಆಕಿನ್ ಸಲಗೆ ಇಲ್ಲಿ ತುಮಕೂರಿಗ್ ಬಂದ. ಆಕಿ ಚಿತ್ರದುರ್ಗ ಬಂದಿದುಕೆ ಚಿತ್ರದುರ್ಗ ಹಾಗ ಕೆನಲಿ ಬರ ಹುಡ್ಗೆರ್ ಅದ ತುಮಕೂರಿಗ್ ಬಂದ. ಎಲ್ಲಿ ಮುಗಿಸ್ತಾರೋ ಇವ್ರಯಲ್ಲಿ ಮುಗಿಸ್ತಾರೋ ಮುಗಸಿಲ್ಲ.
ಇಲ್ಲ ಅದೇ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ತಲ್ಲ ಅಲ್ಲಿ ಎಲ್ಲ ಬ್ಲಾಕ್ ಹಾಕಿ ಇನ್ಸ್ಟ್ ಪಸ್ಟ ಇನ್
ಹ್ಮ್ ಇಷ್ಟು ದಿನ ಏನ್ ಮಾಡದ್ ಮಾಡಿ ಬಿಟ್ ಬಿಡು. ಅನ್ಬೇಕ್ ಆಗಿತ್ ಚಾಣಕ ಇಲ್ಲ ಇಲ್ಲ ನನ್ಗೆ ಅಷ್ಟೇ ಬೇಕ್ ಅಂದ್ರೆ ಇಗ್ಲೆ ಕರ್ಕೊಂಡ್ ಹೊಡಗಲ್ಲ ನೀ
ಹ್ಮ್ ಹ್ಮ್ ಅಕ್ಕಿ ಹ್ಮು ಅನ್ಬೇಕಲ್ಲ ಮೊದಲು ಅಕ್ಕಿ ಅಕ್ಕಿ ಅಕಿನವು
ಅಕಿ ಹು ಅಂತಳಂತೆ ಬಾ ಹೊಡಗನ್ ಬಾ ಅಂದ್ರ ಬರ್
ಎ ಎಲ್ಲಿಗ್ ಹೊತಳ ಅಲ್ಲಿ ಮನಸರಿ
ಇವ್ನೇ ಹೇಳದ್ನಪ್ಪ ನನ್ಗು ಕರ್ದ್ರ ಓಡಿ ಬರ್ತಾಳಿ ಈಗ ಅಂತಂದ್ರ ಮತ್ ಅಷ್ಟ್ ಇದ್ದಾಗ ಹೋಗು ಬಾಳಾದ್ರೆ ಏನ - - ಅದೇ ಹೇಳ್ಯಾರ ನೀನ್ ಅವ್ ಜೊತೆ ಹೋದಂದ್ರೆ ನನ್ ಹಂಗ ಸೂಸೆಡ್ ಮಾಡ್ಕಂತೀನ ಹಂಗ ಮಾಡ್ಕೊಂತಿನಿ ಅಂಚಿಕೆ ಅ
ಅಂಜಿಕೆ ಅಕರಾ ಅದಿಕೆ ಸುಮ್ಮಾಳಕ್ಕಿಳ. ಹ್ಮ್ ಹ್ಮ ಹ ಹ್ಮ
ಎಳಗ್ ಬರಲ್ಲ
ಹೋಗ
ಅವ್ನಿಗೆ ಏ ಏ ನಾಲೆಜ್ ಎಲ್ಲಾರ್ದ ಆಗಿರ್ತಾವಲ್ಲ.
ಹಾ ಹೋಗ್ ಬರೀ
ಏನ್ ನೋಡ್ತಮ್ಮಾ ಎಲ್ಲ ಮೂವಿದಾಗ ಚಲೋ ಎಲ್ಲಾ ಕಸ್ಟ್ ಇಂಟರ್ ಕಸ್ ಮ್ಯೇಜ್. ಎಲ್ಲಾ ನೋಡಾಕ ರಿಯಲ್ ಲೈಫ್ ನಾಗ ಹಿಂದೆ ಮುಂದೆ ನೋಡ್ಕೊಂಡ್ ಮಾಡ್ಬೇಕ್ ನೀ ಎಂತನಿಗನ ಮಾಡು.
ಹ್ಮ್
ಇಲ್ಲ ಅಷ್ಟು ಇಂಟರ್ ಕಷ್ಟು ನಿಮ್ ಮನೆ ಒಪ್ಪಿದ್ರ ಅಂದ್ರೆ ಮಾಡ ಬೇಡ ಅನ್ನಲ್ಲ.
ಹ್ಮ್
ಹು ಬಿಡು ನನ್ಗು ನಮ್ಮ ಮಗ್ಳ್ ಇಷ್ಟನೆ ನನ್ ಇ
ಹ್ಮ್
ಅದನ್ ಬಿಟ್ಟು ಬ್ಯಾರೆ ಜಾತನಿಗೆ ಲವ್ ಮಾಡಿ ಅದು ಮಾಡಿ.
ಹ್ಮ್ ಹ್ಮ್ ಹ್ಮ ಹ್ಮ್